ಹಲೋ
ಹಲೋ
ಕೇೇಳಸ್ತಿದಯಾ ನಿಮ್ಗೆ
ಹ್ಮ ಕೇಳಿಸ್ತಿದರಿೀ ಕೇಳಿಸತಿದೇನಾ
ಹ್ಮ ಕೇಸ್ತೀರಿ ನಮ್ದ ಎರಡ ಮಳೆ ಚಲೋ ಆಗಿದೆ ರೀ ಈಗ ಸಣ್ಣಗೆ ಆಗ
ಹ್ಮ್ ಏನ್ ಮಾಡ್ತಿದ್ರಿ
ಏನ ಇಲ್ರಿ ಸ್ವಲ್ಪ ಹೊರ್ಗಡೆ ಇಲ್ಲಿ ಒಂದ ಗ್ರಂಥಾಲಯ ಅಂತ ಐತ್ರಿ ಇಲ್ಲಿ ಹೊರ್ಗಡೆ ಬಂದಿದಿರರಿ ಸ್ವಲ್ಪ ಪೇಪರ್ ನ್ಯೂಸ್ ಪೇಪರ್ ಓದಕ್ ನಮ್ಮ ನಮ್ಮ್ ಮನ ಹತ್ರ ಒಂದು ಗ್ರಂಥಾಲಯ ಅಂತ ಕಟ್ಸ್ರೀ
ಗ್ರಂಥಾಲಯ ಇೇಏನ್ರಿ ಹ್ಮ್ ಹ್ಮ್
ಹೌದ
ಮತ್ರಿ ಸಮಾಚಾರ
ಮತ್ತೇನ್ ಇಲ್ರಿ ಎಲ್ಲಾ ನೀವು ಹೇಳಬೆ ಏನ ನಿಮ್ ಡಿ ಕೆ ಪಟೀಲ್ ಸರ್ ಏನ್ ಹೇಳಿದ್ರೆ ಇವತ್ತು ಕ್ಲಾಸ್ ನಲ್ಲಿ ನಿಮಗೆ
ಇವತ್ತು ಮರನ ಕೌಂಟ್ ಮಾಡಿ ಕೇಳಿದ್ರಿ
ಹುನ್ರಿ
ಮರಗಳು ಎಷ್ಟಾದ ಎಣಸ್ಬೇಕು ಮತ್ತೆ ಅವದಕ್ ಒಂದ ಎರಡು ಮೂರ್ ಫಾರ್ಮುಲಾ ಹೇಳಿದ್ರಿ ನಮಗೆ
ಅಲ್ರರಿ ಎಷ್ಟ್ ಮರ ಅದಾವ್ರೀ ಎಣಸಿದ್ರಿ ಅಲ್ರರಿ ನೀವು
ಟೋಟಲ್ ನಮ್ಗೆ ಎ ಆರ್ ಎಸ್ ಕೊಟ್ಟಿದ್ರು ರೀ ಎ ಆರ್ ಎಸ್ ಅಲ್ಲಿ ನಮಗ ಇದು ರೋಡ್ ಸೈಡ್ಗ ಇರ್ತಾವಲ್ರರಿ ಮರ
ಹುನ್ರಿ
ಸೈಡಲ್ಲಿ ಇರೋ ಮರ ಅಷ್ಟೇ ಎಣಸ್ಬೇಕತ್ರಿ
ಹೌದನ್ರಿ
ಸೈಡ್ ಇರೋ ಮರ ಎಣಸಿದ್ವಿ ಎಷ್ಟು ನೂರ ಅರವತ್ತೆರಡು ಮರ ಇದ್ವಿರಿ
ಹುನ್ರಿ
ತೆಂಗಿನಮರ ಐದೇನೋ ಇದ್ರಿ
ಹುನ್ರಿ
ಮತ್ತೆ ಇದು ಇದು ಇಂಡಿಯನ್ ಚೆರ್ರಿ
ಕನ್ನಡದಾಗ ಹೇಳ್ರಿ ಅದ್ನ್ ಹಾ ನೇರಳೆ ಹೂ ಹಾ ನೇರ್ಳೇ ಹಣ್ಣು
ಹ್ಮ್ ನೇರಳೆ ಹಣ್ಣು ಮರ ಒಂದು ಮೂರರಿಂದ ನಾಕಿದ್ವಿ
ಹೌದನ್ರಿ
ಮತ್ತೆ ನಿಮ್ಮೂರೊಳಗೆ ಪರಿಸರ ಮಾಲಿನ್ಯ ಆಗ್ತಿಲ್ಲೇ ಏನ್ರರಿ ಫ್ಯಾಕ್ಟರಿ ಗೀಟ್ರೀ ಏನ ಇಲ್ವಾ
ಓ ಆಗ್ತರಿ ಬಿಡ್ರಿ ಅದ್ ತಡೆಗಟ್ಟಕ ಎಲ್ಲಾ ಸಿ ಎಮ್ ಎಲ್ ಎಗೆ ಎಂ ಪಿಗೆ ಎಲ್ಲಾ ಹೇಳಿವ ಬಿಡ್ರಿ ಅದನೆಲ್ಲಾ ಎಲ್ಲ ಈ ಗವಿಸಿದ್ದೇಶ್ವರ ಸ್ವಾಮಿಗಳು ಅದ್ರೆಲ್ಲ ಎಲ್ಲ ಸ್ಟ್ರೈಕ್ ಮಾಡಿದ್ರಿ ಅದಕ್ಕೆಲ್ಲಾ
ಕಾರ್ಖಾನೆಗಳು ಬೇಡ
ಹೂ
ಅದೇ ನಮ್ ಸೈಡ್ ಎಲ್ಲಾ ಪೊಲ್ಯೂಶನ್ ಆಗತ್ತಾ ಮಾಲಿನ್ಯ ಆಗತ್ತ
ಹೂ
ಎಲ್ಲಾ ಹೇಳಿದ ಇದ್ರಿ ಸ್ಟ್ರೈಕ್ ಮಾಡಿ ಎಲ್ಲಾ ನಿಂದರ್ಸಿದ್ರಿ ಅದನ್ನ
ಹ್ಮ್ ಈಗೆಲ್ಲಾ ಸಿಟಿ ಎಲ್ಲ ಆಗ್ತಿರೋದೇ ಹಂಗೆ ಅಲ್ರರಿ ಬರ ಪರಿಸರ ಮಾಲಿನ್ಯ ಮಾಡ್ತಿದಾರೀ ಮತ್ತೆ ಕ್ಲೀನ್ ಆಗಿ ಮಳೆ ಬರಕ ಟೈಮ್ ಅಲ್ಲಿ ಮಳೆ ಬರ್
ಮಳೆ ಬರ್ತಿಲ್ಲಾ ಹುನ್ರಿ ಅದ್ರಿಂದ ಮಳೆ ಬರ್ತ ಇತ್ತಲ್ರಿ ಎಲ್ಲಾ ಮಳೆ ಬೆಳೆ ಎಲ್ಲಾ ನಾಶ ಆಗಿ ಉಂಟವ್ರಿ
ಹ್ಮ್ ಮತ್ತೆ ಎಲ್ಲಾ ಈ ಈಗ ದೆಹಲಿಯಲ್ಲ ಎಲ್ಲಾ ಮಾಸ್ಕ್ ಮ ಆಕ್ಸಿಜನ್ ಮಾಸ್ಕ್ ಹಾಕೊಂಡ್ ಅಡ್ ಅಡ್ಡಾಡ್ತಿದಾರೀ ಅದರಿದನೇ
ಹೌದನ್ರಿ ಈಗ ಅದಕ್ಕ ಏನಾಗೈತಿ ಅಂತಂದ್ರೆ ಶಿವಮಗಪ್ಪತ್ ಹತ್ರ ಸಲ್ಿಸಿದ್ದೇವ್ರೀ ಅಂಚೆ ಕಚೇರಿಲಿ ಯಂತ್ರ
ಹಾ
ಆ ಆ ಟೈಪ್ ಎಲ್ಲ ಮಾಡ ಕುಂತಾರ ಆದ್ರರು ಎಲ್ಲಾ ಜನ್ರ ಕೆಳವಲ್ರಿ ಈಗೆಲ್ಲ
ಹ್ಮ ಹ್ಮ ಯಾಕ್ರಿ ಮತ್ ಅಲ್ರರಿ ಈಗ ಸಿಟಿಯಲ್ಲೆಲ್ಲಾ ಹಂಗೆ ಈಗ ಎಲ್ಲಿ ಟ್ರಾಫಿಕ್ ಇರತ್ತೆ ಅಲ್ಲ
ಹಊನ್ ರೀ
ಟ್ರಾಫಿಕ್ ಎಲ್ಲಿರ ತಲ್ಲಿ ಇದು ಪರಿಸರ ಮಾಲಿನ್ಯ ಬಾಳ ಆಾಕ್ತಿರತ್ರಿ
ಹೌದ್ರಿ ಅದ್ರಂದ ಎಲ್ಲಾ ಗಾಳಿ ಬೆಳಕು ಎಲ್ಲಾ ಇದೇ ಇ ಬಿಡ್ತವ್ರೀ ನೀರ್ ಎಲ್ಲಾ ಕಲುಷಿತವಾಗಿ ಇರ್ತವ್ರೀ ಅದಕ್ಕೆ
ಹ್ಮ್ ಮತ್ತೆರಿ ನಿಮ್ಮ್ ರಮ್ಮ ಹಬ್ಬ ಹೆಂಗ ನಡದೈ್ದ
ಚಲೋ ನಡ ಈ ರೇಷ್ಮೆ ಇಲಿ ಅಂತ್ರ ಏನೇ ಯೂಸರ್ ರೇಷ್ಮೆ ಉಳದ್ಲಿ ಅ
ಹೌದ್ರಿ ಈಗಿಂದ ಈಗ ಮಾರ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಮಾರುಕಟ್ಟೆಯಲ್ಲಿ ಸೇಲ್ ಆಗ್ತಿರೋದ ಅಂದ್ರೆ ರೇಷ್ಮೆ ರೀ ರೇಷ್ಮೆಯಿಂದ ನಾವು ಸೀರೆ ಮಾಡ್ತೇವಿ ಪಂಚೆ ಮಾಡ್ತೀವಿ ಮತ್ತೆ ದೇವ್ರಗ್ ಗಡಸ್ಬೇಕಂದ್ರು ಅದನ್ನೇ ಜಾಸ್ತಿ ಯೂಸ್ ಮಾಡ್ತಿದಾರ ಈಗ
ಹೌದ್ರಿ ಅದೇ ರೇಷ್ಮೆ ಉುಳಲ್ ಅಂದು ಅದ ಎಷ್ಟ್ ಕೆಜಿ ಇರ್ಬೋದ್ರಿ ಒಂದ್ ಕೆಜಿ ಎಷ್ಟ್ ರೂಪಾಯಿ ಇರ್ಬೋದ್ರಿ ಅದ
ಕೆಜಿ ಅಲ್ರರಿ ಅದನ್ನು ಕೆಂಟಲ್ ಗಂಟ ಒಂದ್ ಕಂಟಲ್ಿಗೆ ಇಪ್ಪತ್ನಾಲ್ಕು ಸಾವಿರ ರೀ
ಅಲ್ರರಿ ಅದ ಹುಳ ರೀ ಹುಳ ತರ್ತಾರೀ ಅದ ಹುಳ ತಂದು ರೇಷ್ಮಿ ಗೂಡ ಹಾಕಿ ಹೆ ಒ ಒಂದ್ ಶೆಡ್ ಕಟ್ಟ್ರಿ ರೆಶ್ಮಿ ಕೂಡ ಕಟ್ಟಿಸ್ತಾರೆ ಅದು
ಹ್ಮ ಫಸ್ಟ್ು ಏನ್ ಮಾಡ್ತಾರ ಏನ್ ಮಾಡ್ತಾರ ಅಂದ್ರೆ ಫಸ್ಟ್ ರೇಷ್ಮೆನ ಬೆಳಸ್ಕೊಂತಾರೀ ರೇಷ್ಮೆ ಬೆಳೆಸ್ಕೊಂಡು ಒಂದ್ ಇದು ಮನೆ ಟೈಪ್ ಇರತ್ರಿ
ಹ್ನ್ ರೀ
ಮನೆಯಲ್ಲಿ ಹುಳ ತಂದ ಹಾಕ್ತಾರೀ
ಹೂನ್ರೀ ಹುಳ ಚಂದ ಆಕ್ತಾರೇನ್ರರಿ
ಳದ ಟೈಪ್ ಅಲ್ಲಿ ಮೋಸ್ಟ್ ಪಾಪ್ಯುಲರ್ ನಮ್ಮ್ ಕರ್ನಾಟಕದಲ್ಲಿ ಅಂದ್ರೆ ವೀತ್ ಫಿಫ್ಟೀನ್ತ್ ಅಂತ ಒಂದ್ ಹುಳ ಇದೆ ರೀ
್ನ್ರೀ ವೀತ್ ಫಿಫ್ಟಿನ್ ಏನ್ರರಿ
ಹದ್ನೈದು ಅಂತ ಒಂದ್ ಹುಳ ಇದದೆ ರರಿ ಅದು ಮೈಸೂರ್ ಸಿಲ್ಕ ಈಗ ಮೈಸೂರು ರಾಜ್ಯ ಹಜೀರ ಅವಾಗ ಇದ್ರಲ್ರರಿ
ಒಂದ್ ಉಳಕ್ಕೆ ಎಷ್ಟು ಬೀಳೋದ ಅದ ಈ ಕೆಜಿ ಗಟ್ಲೆ ಬೀಳ
ಹ್ಮ್ ಕೆಜಿ ಗಂಟ್ಲೆ ತಗಂಬರತ್ತಿವರಿ ಒಂದ ಕೆಜಿಗ್ ಒಂದ ಐದನೂರು ರೂಪಾಯಿ ಹಂಗಿರ ಅ
ಹೌದೌದು ಬಿಡ್ರಿ ಫುಲ ದುಬರಿ ಅದ್ ಬಿಡ್ರಿ ಅದೆಲ್ಲಾ ಐದನೂರು ರೂಪ ಅಂತ
ಹ್ಮ್ ದುಬಾರಿ ರೀ ಮತ್ತೆ ಅವಾಗ ಮೈಸೂರು ರಾಜರು ಇದ್ರು ಗೊತ್ತಾ
ಹ್ನ್ ರೀ
ಅವಾಗಿಂದ ಸಿಲ್ಕ್ ಇದು ರೀ ರೇಷ್ಮೆ ಪ್ರ ಪ್ರೊಡ್ಯೂಸ್ ಮಾಡೋದು ಮೈಸೂರಲ್ಲಿ ಬಾಳ ಇರ್ತತ್ರೀ ಅವಾಗ
ಹಓ ಹಗ್ರಂತ ಇದ್ದರಿ
ಹ್ಮ್ ಶ್ರೀರಾಮ್ನಗರ ಅಲ್ಲೇ ಬರದ್ರಿ ಮೈಸೂರಲ್ಲೇ
ಇಲ್ರರಿ ಬೆಂಗ್ಳೂರ್ ತಾಲಿ ಬರ್ತ್ರಿ ಶ್ರೀರಾಮ್ನಗರ ಅಂತಂತ ಅಂದ ಶ್ರೀರಾಮನಗರ ಅಂದನ್ ತಂದ ಬೆಂಗ್ಗಳೂರ್ಲ್ಲಿ ಬರ್ತರಿ ಅದ ಎಲ್ಲ ರೇಷ್ಮೆ
ಹ್ಮ್ ರೇಷ್ಮಯಲ್ಲಿ ರೇಷ್ಮೆ ಮ್ಮೆ ಇದು ಗಿಡ ಬೆಳತಿವಲ್ರರಿ ಅದ್ರೊಳಗು ಒಂದು ಲೆಕ್ಕ ಮಾಡ್ಬೇಕೇರಿ ಹದ್ನೈದು ಇಂಟು ಹದ್ನೈದು ಹದ್ನಾರು ಇಂಟು ಹದ್ನಾರು ಅಂತ ರೋಜ ಸೀಕ್ವೆನ್ಸ್ ಇರತ್ರಿ ಹ್ಮ್ ಸೀಕ್ವೆನ್ಸ್ ಮೇಲೆ ನಾವ್ ಹಾಕಿದ್ರ ಬೆಳಿತಿದ್ರೆ ಅದು
ಕರೆಕ್ಟ್ ಆಗ ನಾವು ಲಾಭ ಪಡಿಬಹುದು
ಹ್ಮ್ ನಮಗ ಇಲ್ಲಿ ಒಬ್ರು ಜ್ಯೋತಿ ಮ್ಯಾಮ್ ಅಂತ ಇದ ರೀ ಅದ್ರ ಬಗ್ಗೆ ನಾವ್ ನಾವು ಅಗ್ರಿಕಲ್ಚರ್ ಮಾಡ್ತಿರೋದು
ಜ್ಯೋತಿ ಮೇಡಮ್ ಶಿಕ್ಷಕರ್ದಾರ ಅಂದ್ರೆ ಶಿಕ್ಷಿಕಿಯ ಶಿಕ್ಷಕರು
ಶಿಕ್ಷಕಿಯರು
ಕಿಯರೋ
ಹ್ಮ್ ಅವ್ರ ಹೇಳ್ತಾರಲ್ರರಿ ನಮಗ್ ಅವ್ರ ಅದ್ರ ಬಗ್ಗೆ ಒ ಇದನ್ನ ಹೇಳ್ತಾರೆ ಕ್ಲಾಸ್ ಇಷ್ಟು ವೆರೈಟಿ ಇದಾವೆ ಮತ್ ಕಕೋನ್ಸ್ ಇಷ್ಟ ಇದೆ ಮತ್ತೆ ಅದ್ರ ಲಾರ್ವಾ ಇಷ್ಟ ಇರುತ್ತೆ ಮತ್ತೆ ಮತ್ತೆ ಯಾವ ಟೈಮಗ್ ನಾವ್ ಆಗ್ಬೇಕು ಹ್ಮ್ ನೋಡಿದೀವ್ರೀ ಇಲ್ಲ ನಮ ಕಾಲೇಜ ಅಲ್ಲಿ ಇದೆೆಯಲ್ಲ ಎಲ್ಲ ತೋರಿಸ್ತಾರೆ ಮೇಡಮ್ ಬಂದು
ಹ್ಮ್ ಅದ ರೇಷ್ಮೆ ಗೂಡ್ ಕಟ್ಟಿರ್ತಾರಲ್ರರಿ ಮ್ಯಘ ಒಯ ಆ ಬಿಳಿ ಕಲರ್ ಇರ್ತರಿ ಒಳಗ ಯಾವ ಕಲರ್ ಇರ್ತ್ರಿ ಅದ
ಅದು ಏನ್ ಒಳಗ್ ಹುಳ ಇರತ್ರಿ ಅದು ಹುಳ ಫಸ್ಟು ಎಲೆ ಹಾಕ್ತಾರಿ ರೇಷ್ಮೆ ಇದು ಮನೆಯರ ಲ್ರಿ ಗೂಡು
ಹೂನ್ ರೀ
ಆ ಗೂಡಲ್ಲಿ ಫಸ್ಟ್ ಹುಳ ಹಾಕಿ ಅದ್ರ ಮೇಲೆ ಇದು ಎಲೆ ಹಾಕ್ತಾರಿ ಪ್ರತ ದಿನ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಕಟ್ ಮಾಡಿ ಒಳಗ್ಳಗೆ ಎಲೆ ಹಾಕ್ಬೇಕ್ರೀ
ಹೂನ್ರಿ
ಎಲೆ ಹಗ್ದಾಗ ಅವು ಅವು ತಿಂದು ತಿಂದು ನಮಗ್ ಹಿಂಗ್ ದಾರ ಟೈಪ್ ಆಗತ್ೀ ಮೇಲೆ ನೂಲ್ ನೂಲ್ ಅಂತ ಗೊತ್ತೇನ್ೀ ಹ ಲಾರವ ಇರುತ್ತ ಸಣ್ಣ ಸಣ್ಣ ಮಗು ೈಪ್ ಈಗ ಹುಟ್ಟಿದ ಮಗು ಹೆಂಗಿರತ್ತಲ್ರರಿ
ಹಊನ್್ರೀ
ಹೊಟ್ಟೆಗ ಇರತ್ತಲ್ಲ ಆ ಟೈಪ್ ಇರತ್ರಿ ಹೊಟ್ಟೆಗೆ ಮಗು ಇರತ್ತಲ್ಲಾ ಆ ಟೈಪ್ ಇರುತ್ತೆ ಅದು ಬೆಳಕಂತ ಬೆಳಕಂತ ಬೆಳಕಂತ ಹೌದು ಯಾವಾಗ ಅದ್ರ ತನ್ನ ತಾನ ಶಕ್ತಿ ಕಳ್ಕಳತ್ತಲ್ರಿ
ಹಊನ್ ರೀ
ತಿಂದು ತಿಂದು ಹಿ ಜಿಗ್ದ ದಿಗದುು ಮೇಲೆ ಒಂದು ಇದು ಈಗ ಒಂದು ಇದು ರೇಷ್ಮೆ ಲೇರ್ ಬಿಡತ್ರಿ ಅದು
ಹ್ಮ ನೇಲ್ಲ ಬಿಡ್ತನ್್ರಿ ಗೂಡ್ ಕಟ್ತತ್
ಗುಡ ಕಟ್ಟ ಕಟ್ಟೆ
ಹ್ನ್ೀ ಅದಕ್ಕ ಮೂರ್ ಟೈಪ್ ಜ್ವರ ಬರ್ತದ್ ನೋಡ್ರಿ ಜ್ವರ ಯಾವ ಜ್ವರ ರೀ ಅದಕ್ಕ ಜ್ವರ ಬರ್ತ ಗೊತ್ತಿಲ್ಲನ್ರಿ ಅದ್ನ್ ಹೇಳಿಲ್ಲೇಏನ್ರಿ ಮೇಡಮ್ ಶಿಕ್ಷಕಿಯರು ಇಲ್ರಿ ಅದ್ನ ಇಲ್ಲೇ ನಮ್ಮ್ ಸೈಡ್ ್ಮ್ಮೇ ಅವ ಅ ಅ್ರೀ ಮೂರ್ ಟೈಪ್ ಜ್ವರ ಬರ್ತಾವ ಅದಕ್ಕ ಅಂತಂದ ಅದು ಯಾವ್ಯಾವ ಜ್ವರ ಅನ್ನೋದ ನಮಗ ಗೊತ್ತಿಲ್ರಿ ಅಷ್ಟ್ ಮಾಹಿತಿ ಇಲ್ರರಿ ನಮಗೆ
ಹ್ಮ್ ಮತ್ತೆ ಅವು ರೇಷ್ಮೆ ಉುಳನ್ಿ ಎಲ್ಲಿಂದ ತಗೊ್ಂಬರ್ತಾರ ಅಂದ್ರೆ ಮೇನ್ ಆಗಿ ಮೈಸೂರಿಂದ ಇದು ಮಾಡ್ತಾರೀ ತಗೊಂಬಂದು ಅದನ್ ಕ್ಲೀನ್ ಆಗಿ ನೋಡ್ತಾರಿ
ಹೂನ್ ರೀ ಅದಕ್ಕೆ ಏನ ವಾಸನೆ ಬರು ಹೊದ್ರಿ ಈಗ ಕೆಮಿಕಲ್ಸ್ ಹೊಡೆದ ರ ಹೇಳ್ರಿ ಆದ್ರೂ ವಾಾಸನ ತಾಕ್ಬಡ್ರಿ ಅದಕ್ಕೆಲ್ಲ ಈಗ ಹುಚ್ಚಿ ವಾಾಸನೆ ್ ಎದ್ರು ವಾಸಿನೆಯನ್ನ ಬರ್ಬಡದ್ರಿ ತಾನ ದೂಚ ವಾಸನ ಶೆಗಣ ವಾಸನ ಯಾವ್ದೋ ವಾಾಸನೆಿ ಬರ್ಬಾದ್ರಿ ಬರ್ಬಾರಡ್ದ್ರಿ ಅದಕ್ಕೆ ವಾಸನೆಿ ಬಂದಂದ್ರೆ ಅವಳ ಸಹಾಯ ಪರಿಸ್ಥಿತಿ ಬರ್ತರಿ ಅದಕ್ಕೆಲ್ಲ
ಹ್ಮ ಕೆಮಿಕಲ್ ಇರತ್ತಲ್ರರಿ ಅಲ್ ಇದ್ರೆ ಅದನ್ ಇಡ್ಬಾರ್ದ್ರಿ
್ನ್ರರಿ ಅದ್ರ ಅಲ್ರರಿ ಆ ಉಳಕ ಯಾವಾಸ ನೀನ ಬರ್ ಬರ್ಬಡ್ದ
ಹ್ಮ್ ಇದ ಈಗ ಜಾಸ್ತಿ ಅಂದ್ರೆ ಇದು ಈಗೀಗ ಬಹಳ ಕೆಮಿಕಲ್ ಹೊಡಿತಿದ ರ ಈಗ ಹೊಲಗೆ ಕಳೆ ಹೋಗ್ಬೇಕ ಯಾಕಂದ್ರೆ ಇದು ಹೊಡಿತಿದ್ರ ಔಷಿ ಹೊಡಿತಿದ್ರೆ ಹ್ಮ್ ಫಸ್ಟ್ ಎಲ್ಲ ಇದು ರಾಸಾಯನಿಕ ಗೊಬ್ಬರ ಹಾಕಿ ತಡೆಗಡ್ ಇದದ್ರ
್ನ್ೀ ಈಗೆಲ್ಲಾ ಈಗ ಅದು ಎದಕಂಡ್ರದ ಎದಕ್ ಕಂದರೆ ಕಳಿ ಸಕ ಒಂದು ಅ ಇದು ಬಂದೈತ್ರಿ ಅದು ಯಾದಾ ಎಣ್ಣೆ ಎಣ್ಣಿ ಸರಿ ಏನ್ರೀ ಅದ ಕಳೆ ನಾಸಕ ಮೇಕೆ ಜಳದ ಬಳಸ್ತಾರೀ ಅದ್ನ್ನ
ಯದ್ರಿ
ಯಾವ್ದ ರೀ ಅ ಮುಖಜ್ವಾಳದಲ್ಲಿ ಬಳಸ್ತಾರೆ
ಏನ್ರಿೀ ಅದು ತಾಳ್ರಿ ಹೆಸರ ಹೇಳ್ತೇನಿ
ಈ ಅಠರ ಜಿನ ಏನ ಅಟರ ಜಿನ ಐತ್ರಿ ಹ್ಮ ಅಠರ ಜಿನ ಅದು ಒಂದು ಕಳೆನಾಸಕ ಹನ್ೀ
ಅಲ್ಟ್ರಾಜೆನ್ನು ಮತ್ತೆ ಇದು ಲಾಡಿಸ್ು
ಹ್ಮನ್ ಲಾಡಿಸ್
ಜಾಸ್ತಿ ಯೂಸ್ ಮಾಡ್ತೇ ಈಗಗ್ ಜಾಸ್ತಿ ಆಗ್ತಿರೋದ್ರ ಲಾರಿಸಸ್ ರೀ ಲಾಡಿ ಚಂದ್ರ ಬೇಗ ಬೇಗ ಸತ್ತು ಹೋಗ್ಬಿಡತ್ತೆ ಅಂತ
ಹ್ಮ ಈಗ ಎಲ್ಲಾ ರೈತರು ಸಿಗ್ಗಲ್ಲ್ರರಿ ಕುಳಿಯಳ ಬಾಳ ದುಬಾರಿ ಅಲ್ರಿ
ಹ್ಮ್ ಈಗ ಫಸ್ಟ್ು ಕೂಲಿಯವರಿಗೆ ನೂರು ರೂಪಾಯಿ ಹ್ಮ್ ಫಸ್ಟ್ ಕೂಲಿಯವರಿಗೆ ನೂರು ರೂಪಾಯಿ ಕೊಟ್ಟಿದ್ರೆ ಮುಗ್ದ ಹೋಗ್ತಿದ್ರಿ
ಹಊನ್ ರೀ
ಇವಾಗ ಕೂಲಿಯವ್ರರಿಗೆ ಐದನೂರು ರೂಪಾಯಿ ಆರ್ನೂರು ರೂಪಾಯಿ ಐತ್ರಿ
ಹ್ಮ್ ನಾಕ ಐದ್ನೂರು ರೂಪೀ ಮತ್ತೆ ಅವ್ರಿಗೆ ಊಟ ಎಲ್ಲ ಬೇಕ್ರಿ ನೀರು ಎಲ್ಲ ಬೇಕ್ರಿ ಮತ್ತೆ
ಹ ಮತ್ ರೈತರು ಬೆಳಿಬೇಕಂದ್ರೆ ನೋಡ್ರಿ ಈಗ ಒಂದು ಇದು ಇದು ಇದು ಮಣ್ಣಿಗೆ ರ್ವತ ಫರ್ವತ್ ಮಾಡ್ಬೇಕಂದ್ರೆ ಅದನ್ನ ಇದು ನಾಗರ್ಕೋಟೆ ಹೊಡಿಬೇಕು ಕಲ್ಟಿಗಟರು ಹೊಡಿಬೇಕು ರೌಡ್ರು ಹೊಡಿಬೇಕು ಆಮೇಲೆ ಅದನ್ನ ಬಿತ್ತಬೇಕು ಹಓ ಆದ್ಮೇಲೆ ಅದನ್ನ ಇನ್ನೊಂದ್ಸತಿ ಕಳೆ ತಗಿಯಕಂತ ಇದು ಏನಂತಾರೀ ಸಾಲ್ ತೆಗಿತಾರಲ್ಲ
ಹ್ನ್ ರೀ ಎರಡೇ ಕುಂಟಿ ಹೊಡಿತೀ
ಈಯಡೆ ಕುಂ ಿ ಅದೇ ನೋಡಿಬೇಕು ರೈತರಿಗ್ ಏನು ಲಾಭನೇಲ್ರರಿ ಹಂಗಾಗಿಬಿಟ್ಟ
ಹೂನ್ ರೀ ಅದ ಅದ್ರ ಸಂಬಂಧ ಎಲ್ಲಾ ಸಮಸ್ಯೆ ಅದವ್ರಿ ಈಗೆಲ್ಲ ರೈತರು ಅದರ ಸಂಬಂಧ ಇಂಂತ ಕಾಳೆನಾಾಶಕ ಅ ನಾಶಕ ಅಂತ ಹಿಡಿತಾರೆ
ಹ್ಮ್ ಅದಕ್ ಹೊಡೆದ್ ಬಿಡ್ತಾರೀ ಮತ್ತ ಇನ್ನು ಒಂದ್ ಒಂದ್ ಒಂದ್ ಎರಡ್ ಮೂರ್ ವರ್ಷ ಬರತ್ರಿ ಅದನು ಇದು ಹೊಲ
ಹೊಲಾ ಹಊನ್ ರೀ ಒಳ್ಳೆ ಪಲೋಾವತ್ ಕೊಡತ್ರಿ ಅಷ್ಟ ರಿ ಅವುಂಗ ಹೊಡ್ಕೊಂತ ಹೋದಂಲ್ಲದ ಫವತ್ತತೆ
ಕಳ್ಕಂಬೇತ್ರಿ ಅದಕ್ಕೆ ಜಾಸ್ತಿ ಯಾರ್ ನೀಲ್ ಸಜೆಸ್ಟ್ ಮಾಡ್ಬೇಕು ರೀ ಅಗ್ರಿಕಲ್ಚರ್ ಸ್ಟೂಡೆಂಟ್ ಎಲ್ಲ ನೀವು
ಹನ್ ರೀ
ಹೊಡಿಬೇಡ್ರಿ ಆರ್ಗ್ಯಾನಿಕ್
ಈಗ ಎಲ್ಲಿ ಕೇಳ್ತ ನೀವ ನಾವ್ ಹೇಳಿದ್ ಎಲ್ಲಿ ಕೇಳ್ತಾರ ಈಗ ಎಲ್ಲಾ ರೈತರು ರೈತ ನೀವ ಕೊಡ್ತೀರಿಏನ್ರಿ ರೊಕ್ಕ ಅಂತ ಕೇಳ್ತಾರೆ
ನೀವ ನಾನ್ ಓದ್ ಬಂದಿದ್ದೀನಿ ನಮ್ ಕ ಕಾಲೇಜಲ್ಲಿ ಹಿಂಗ್ ಹೇಳಿದರೆ ನಾನ್ಳ್ ಹೇಳ್ತೀನಿ ಹಂಗ ಮಾಡ್ರಿ ಇದ್ರಿ ಗೋಮೂತ್ರ ಮತ್ತೆ ಬೆಲ್ಲ
ಹೂನ್ರಿ ಗೋಮೂತ್ರ ಬೆಲ್ಲ ಹೂನ್ರಿ
ಜೀವಮೃತ ಗೊತ್ತೇನ್ರೀ ಇವರ್ಷ ಶಾಮರಾವ್ ಸರ್ ಅಂತ
ಅಮ್ರಾವ್ ಸರ್ ಹ್ನ್್ರರಿ ಹ್ನ್್ರರಿ ಅದ ಯ ಟೈಪ್ ಹೇಳ್ರಿ ಅದ ಅದ ಇನ್ನೊ ಒಂದ ಕಲ್ಾಗ ಹೇಳಏಂತರ್ ಬಿಿಡ್ರಿ ಅದನ್ನ ಈಗ ಸ್ವಲ್ಪ ಬೇರೆನ್ ಮಾಡ್ತ ಬಿಟ್ಟರಿ
ಹ್ಮ್ ಹ್ಮ್ ಮತ್ತೆ ರೀ ಸಮಾಚಾರ
ಮತ್ತೆ ಏನ್ ಇಲ್ರಿ ಎಲ್ಲಾ ಈಗ ನೀವ ಹೇಳ್ಬೇಕ್ರಿ ಮತ್ತೆ ಡಿ ಕೆ ಪಟೀಲ್ ಸರ್ ಏನ್ ಹೇಳಿದ್ರಿ
ಇವು ಡಿ ಕೆ ಪಟೇಲ್ ಸರ್ ಏನು ಅಿ ನಿಮ್ ಇದು ಬಿ ಸೆಕ್ಷನ್ ಅವರು ನಮಗೆ ಕ್ಲೀನ್ ಆಗಿ ಏನು ಹೇಳಿಲ್ದಂಗಗೆ ಹೋಗ್ಬಿಟ್ಟಿದ್ರೆ ಎಲ್ಲ ಟ ಎಲ್ಲ ಟ ಹ್ಮ ಎಲ್ಲ ಟೀಚರ್ಸ್ ಹಗೆ ಅಂತಿದೀ ಶಕ್ತಿ ಚನ್ ನಮಗ್ ಏನು ಹೇಳಲ್ದಂಗ ಹ್ಬ ಬಿಟ್ಟಿದಿದ್ದಾರೆ ಅವ್ ಬಂದಾದ್ಮ ನೋಡ್ಕೊಂತೀ ನೋ ಹಂತಿ
ಹೌದನ್ರಿ ಎಲ್ಲಾ ಫುಲ್ ಪ್ರೊ ಪ್ರಾಬ್ಲಮ್ ಅದಾವ್ರೀ ನಾವು ಹೋಗಿದ್ಮೇಲೆ
ಹ್ಮ ರರಿ ಫುಲ್ಲು ನೀವ್ ಹೇಳ್ಬಕ್ ಬಾರ್ದಲ್ರರಿ ನಿಮ್ದ ನಿಮ್ ಲೀಡರು ಒಬ್ರು ಯಾರಿಗಾದ್ರರು ಹೇಳ್ಬೇಕಕ್ ಇತ್ತೇನೆ
ಇಲ್ರರಿ ನಮ ಲೀಡರ್ ಸ್ವಲ್ಪ ಅವಂದು ಜಾತ್ರೆದ ಗದಲ್ದಾಗಿದ್ದಲ್ರರಿ ಎಲ್ಲಾ ಫುಲ್ ಹೋಗ್ಬೇಕಕ್ ಹೋಗ್ ಕನ್ನೋದ ಇತ್ರಿ ನಮ್ದಾಗ ಹೋಗ್ಬೇಕು ಕ ಹೇತಳರೆ
ಹ್ಮ ಈಗ ಅದೇ ಟೀಚರ್ಸ್ ಹಂಗಗೆ ಹೇಳ್ತಿದ್ರಿ
ನೀವು ಜಾನ್್ರ ರೀ ನೀವು ಎಲ್ಲಾ ಫುಲ್
ಹ್ಮ್ ನಮಗೆಲ್ಲಾ ಟೀಚರ್ಸ್ ಏನಂದ್ರೆ ಈಗ ಹೋಗ್ಬಿಡ್ರಿ ಹೋಗಿ ಗುರುವಾರ ಏನಂದ್ರೆ ಬುಧವಾರ ಬಂದ್ ಬಿಿ್ರಿೆಂದಿದಿದ್ದಾರೆ ಹ್ಮ್ಮ
ಹನ್ರರಿ ಎಲ್ಲಾ ನೀ ಒಟ್ಟ ಡಿ ಕೆ ಪಟೀಲ್ ಸರ್ ಇದ್ದ ಏನ್ ಕ್ಲಾಸ್ ತರಂಗಲ್ಲ ಅಲ್ರರಿ ನಿಮ್ಗ ಏನ್
ಹ್ಮ ತಗೊಳ್ಳಲ್ರಿ ಅವ್ರಂತ ಒಳ್ಳೆ